ಹೌ
ನೀ ಕೇೇಳಸ್ತಾ ಇದಯಾ
ಕೇಳಿಸ್ತ ಇದೆ ತೇಜು ಊಟ ಆಯ್ತಾ?
ಆಯ್ತ್ ಸು, ನಿಂದ್ ಆಯ್ತಾ?
ಹ್ಮ್ ಆಯ್ತು
ನ ಮ ತು ನಾಳೆ ಮತ್ತೆಂಟಾ.
ಹ್ಮ್ ನಾಳೆ ಆನ್ಲೈನ್ ಕ್ಲಾಸ್ ಇದೆ ಅದಕ್ಕೋಸ್ಕರ.
ಹೌದಾ ಚೆನ್ನಾಗ್ ಓದ್ ಮನೆಗೆಲ್ಲಾ ಹೋಗ್ಬೇಡ ಜಾಸ್ತಿ
ಬೇಕು
ಹೌದಾ ನೀನ್ ಸು ಸಮಾಚಾರ.
ಹ್ಮ್ ಹ್ಮ್ ಅಂಗಲ್ಲಾ ಮತಡ ಬರ ಪದೇ ಪದೇ ಕತ್ತ
ಏನ್ ಓದ್ತಾ ಇದೀಯಾ
ಇಲ್ಲ ಸೂ ಓದ್ ಓದಿದ್ ಕಂಪ್ಲೀಟ್ ಆಯ್ತು.
ಹ್ಮ್ ಹೌದಾ, ಹು ಹು ನಾವ್ ಇನ್ನೂ ಓದ್ತ ಇದಿನಿ ತೇಜು
ನೆನೆ ನೋಟ್ಸ್ ಇನ್ಕಂಪ್ಲೀಟ್ ಇತಲ್ವಾ ಕಂಪ್ಲೀಟ್ ಆಯ್ತಾ ನಿಮ್ದು
ಇಲ್ಲ ತೇಜೂ ಇನ್ನ ಎರಡು ಸೆಷನ್ಸ್ ಇದೆ.
ಹೌದಾ ಮತ್ತೆ ಮನೆಗೆ ಹೋಗಿ ಬುಕ್ಸ್ ಬುಕ್ಸ್ ಎತ್ಕೊಂಡ್ ಹೋಗ್ಬೇಕು ನೆ ಮನೆಗೆ
ಇಲ್ಲ ಮನೆ ಬಂದ್ರೆ ಓದಕ ಮನಸಾಗಲ್ಲ ಅದಕ್ಕೋಸ್ಕರ
ಹೌದಾ ಹ ಹ ಹ್ಮ
ನೀನ್ ನ್ ಮಾಡ್ತಿದೀಯಾ ವನಜೆ ಯಾಕ್ ಬಂದಿಲ್ ಹಲೋ
ಹಾ ವನಜಾ ನಾನು ಇದುರ್ದು ಟೆಂಪಲ್ಗ್ ಹೋಗಿದ್ದೆ. ವನಸ ಅದೇನು ಅಲಂ ಸರ್ ಹೋಗ್ರಿ ಬಂದಲು
ಒಬ್ಬಳೇನಾ
ಅ ಅ ನಾನು ಜೊತೆ ಮೆಜೆಸ್ಟಿಕ್ ಅಲ್ಲಿದನಾ ಹಂಗೆ ಬರ್ ತೀನಿ ಅಂತ ಇಲ್ಲ ಊರ್ ಹೋಗ್ತಾಳಂತೆ ನೆಕ್ಸ್ಟ್ ವೀಕ್ ಅದಕ್ಕೆ ಟಿಕೆಟ್ ಬುಕ್ ಮಾಡ್ಬೇಕು ಅಂತ ಹೇಳಿದ್ಲು
ಹೌದಾ
ಅದಕ್ಕೆನ್ ಬಟ್ ಬಂದ್ಬಿಟ್ಟೆ ಪಿ ಜಿ ಗೆ ಹ ಹೌದು ಬುಕ್ ಟಿಕೆಟ್ ಬುಕ್ ಮಾಡಿ ಮತ್ತೆ ಬಂದ್ಲು ಹಾ ಮತ್ತೆ ರಿಲಯನ್ಸ್ ಹತ್ರ ಬಂದಿದ ಲೋ ಅದೇನೇನೋ ತಗೋಬೇಕು ಅಂತ ಹ್ಮ್ ಐಟಮ್ಸ್ ಜಾಸ್ತಿ
ಅದ್ ಜಾಸ್ತಿ ತಗೊಂಡ್ಲಾ
ಹು ಮದಿನ ಬಿಸ್ಕಟ್ ಫ್ರೂಟ್ಸು
ಹ್ಮ
ನಾ ಎಲ್ಲ ತಗೊಂಡು ಓದ
ಓ ನೆಕ್ಸ್ಟ್ ವೀಕ್ ಊರಿಗೆ ಹೋಗ್ತ ಹೋಗ್ತಾಳಲ್ವ ಅದಕ್ಕೆ ಹೌ ಚಾಕಲೇಟ್ ಅವು ಇವು ಎತ್ಕೊಂಡಿದ್ದಾಳೆ ಅನ್ಸುತ್ತೆ ಊರಿಗೆ ಊಗರಿಗ್ ಹೋದ್ರಕ ಜಕೆಟ್ ಊರಿಗೆ ಹೋದ್ರಕ ಜಕೆಟ್ ಚಾಕ್ಲೇಟ್ ತಗೊಂಡ್ ಹೋಗ್ತಾಳ
ಅವರು ಚಾಕ್ಲೇಟ್ಸ್ ತಗೋಬೇಕು ಅನ್ಕೊಂಡು ಚಾಕ್ಲೇಟ್ಸ್ ತಗೊಂಡಿಲ್ಲ ಹ ಬಿಸ್ಕೆಟ್ಸ್ ಎಲ್ಲ ತಗ ಹೌದು ಮತ್ತೆ
ಮನು ಮನೋಪ್ರಿಯ ಏನಕ್ಕ ಹೋಗಿದ್ ಊರಿಗೆ
ಮನೆಗೆ ಅದ ಏನೋ ಫಂಕ್ಷನ್ ಇದೆ ಅಂತೆ ಮ ಅದಕ್ಕೆ ಒದ್ಲಿ ಮಂಡೇ ಟ್ಯೂಸ್ಡೇ ಬರ್ ಮಂಡೆ ಈವನಿಂಗ್ ಬರ್ದಿದ್ದು
ಓಕೆ
ಅದಕ್ಕೆ ಇವತ್ ನಾನೇ ಓದಿನ ಕಾಲ್ ಕಾಲ್ ಮಾಡಿದ ಮನಗೆ
ಕ್ಲಾಸ್ ಇತ್ತಲ್ಲ ನೆನ್ಪಾಗಿಿಲ್ಲ
ಟೆಂಪಲ್ಗೆ ಹೋಗಿದ್ದ ಅಲ್ವಾ ನಾನು ಅಲ್ಲೇ ಟೈಮ್ ಆಗೋಯ್ತು ಸೊ ಕಾಲ್ ಮಾಡಕ್ ಆಗಲಿಲ್ಲ.
ಅನ್ಕೊಂಡೆ ನೈಟು ಮನೇಲಿ ಇರ್ತಾರಲ್ವಾ ಇರ್ಲಿ ಬಿಡು ಮತ್ತೆ ಅದೇ ಈಸಿ ಇದ್ರೆ ಮಾಡಿದ್ರ ಆಯ್ತು ಅಂತ ಸುಮ್ಮ ಅದ
ಹ
ಊಟ?
ಊಟ ಆಯ್ತು ತಿಂದ ಬಿಟ್ಟು ಬಂದು ಅದೇ ನೋಡ್ತಾ ಇದ್ದೆ ಮಾಡ್ತಾರಾ ಅಂತ ಅದೇ ಅಡ್ಮಿಷನ್ ಆಗ್ಲ
ಪೇ ಮಾಡ್ದ ಕಾನ್ವೋಕೇಶನ್?
ಮಾಡಣ ಅಂತ ಫೋನ್ ನೋಡ್ಕೊಂಡ್ ಅಂಗೆ ಇದ್ಬಿಟ್ಟೆ ಕಾನ್ವೋಕೇಶನ್ ಪೇ ಮಾಡಕ್ ಆಗಿಲ್ಲ.
ಹೌದಾ ನಾನು ನಮ್ಮಪ್ಪಗೆ ಹೇಳದು ನೆನ್ಪಾಯ ಅದು ಮಾಡಿದ್ರು ನನ್ನೆ ಫೋನು. ಬಟ್ ನನ್ಗ್ ಹೇಳೋದ್ ನೆನ್ಪಿಲ್ಲ
ನಾಳೆ ಇಲ್ಲಾಂದ್ರ ಮಂಡೆ ಮಾಡ
ಹ್ಮ ಮಂಡೆ ಮಾಡಿದ್ ಆಯಿತು ಬಿಡು.
ನಾಳೆ ಚ ಹ್ಮ ನಾಳೆ ಚಕಮಾಡ ಮಾಡ್
ಹ್ಮ ಅಷ್ಟೇ ತೇಜು ಅಷ್ಟೇ ಮಾಡೋಣ
ಹ್ಮ್
ಊಟ ಏನು ಕೊಟ್ರು
ತು ಚಪ್ಪತಿ ಕ್ಯಾರ ಕಲ್ಲ ರೈಸು ಸಂಬರಿ ಮುಕಸ
ಓಕೆ
ಹ್ಮ
ಎಕ್ಸಾಮ್ ಸ್ಟಾರ್ಟ್ ಆಗ ಅವಾ ಕಾಲೇಜಲ್ಲಿ
ಕಾಲೇಜಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗಿಲ್ಲ ಅನ್ಸುತ್ತೆ ಜೂನ್ ಜೂನ್ ಎಂಡಿಂಗ್ ಅಲ್ಲಿ ಸ್ಟಾರ್ಟ್ ಆಗೋದು
ಜೂನ್ ಅಲ್ಲಿ ನಾ ನಾನು ಇವಾಗೇ ಅನ್ಕೊಂಡಿದ್ದ
ಕ್ಲಾಸಸ್ ನಡಿತಾ ಇಲ್ಲ ಪೋಷನ್ ಕಂಪ್ಲೀಟ್ ಆಗಿಲ್ಲ.
ನಮ್ದೇನಾದರೂ ಬೈತಾರಂತ ಸರ್,
ಇಲ್ಲ ಇಲ್ಲ ನಮ್ ಬಗ್ಗೆನೇ ತಗೊಳಲ್ಲಂತೆ ಟಾಪಿಕ್.
ಹೌದಾ ಮರ್ತ್ ಬಿಟ್ಟಿದಾರ ಬೀಡು ಹಂಗದ್ರ
ಹ್ಮ ಅವತ್ತು ಯಾರೋ ಹೋಗಿದ್ರಂತೆ ಸುಚಿತ್ರನ್ನ ನೆಮಿಸಕೊಂಡು ಅಂತಸರು ಯಾರು ಯಾರೋ ಕಾಲೇಜ್ ಇದ ತನುಷ್ಯ ಹೋಗಿದ್ದಾರೆ ಕಳತ್ರಾ
ಹ್ಮ
ಹಾ ಸರ್ ಏನ್ ನೀನ್ ಸುಚಿತ್ರ ಬಯಸ್ಲ್ಲ ಅಂತ ಏನೋ ಕೇಳದ್ರಂತೆ
ಹೌದಾ
ಅಂದ್ರೆ ನಮ್ಮಷ್ಟ ಯಾರ ಇ ಹ
ಸುಚಿತ್ರನ ಹೆಸರು ನೆನ್ಪಿದಿಯಾ
ಓ ಧನುಷ ಅಂದ್ರೆಚ ಹೋಗುದಲ್ಲ ಅವಾಗಸರ್ ನನ್ ಹೇಳಿದ್ರಂತ
ಓ ಮೇಬಿ ಐಕ ನೈಯ್ಯ ಎಷ್ಟ ಆಗದ ಅಲ್ಲ ಅದಿಕ್ಕೆ ನೆನ್ಪಟ್ಟುೊಂಡರನ್
ಮೆ ಪಾರ್ಕ್ ಎಲ್ಲ ನೋಡ್ತಾರೆ ಸರ್ ಹವು ನನಗೆ ಗೊತ್ತೇ ಇರ್ಲಿಲ್ಲ
ಹಾ
ಮಾರ್ಕ್ಸ್ ಎಲ್ಲ ನೋಡ್ತಾರೆ ಸರ್
ಅಲ್ಲವೇ ಹೆಂಗಿದ್ರ ನಮ್ ಕ್ಲಸ್ಲ್ಲ ಇಲ್ಲಿ ಎಲ್ಲ ಎಷ್ಟು
ಹೌದೌದು
ಇವಾಗಷ್ಟ ಅಷ್ಟ ಇದವ್ರದ ನೆನಪಿ ಇರುತ್ತಲ್ಲ ಮತ್ತೆ ಹೆಸರು
ಹ ನಿಿಂದ ಸೆಕೆಂಡ್ ಆಗಿತ್ತಲ್ಲ
ಆ ಹ್ಮ್ ನಾನೆಷ್ಟು ಬೆಸ್ಟ್ ಪ್ರಯತ್ನ ಪಟ್ನು ಪಷ್ಟಟಕ್ಕೆಂತ ಯಾರ ಆ ಗೊತ್ತಿಲ್ಲ
ಮಾಡ್ಬೇಕತ್ ಮಾಡಿದ ಎ ನೀನು
ಅಲ್ಲದು ನಮ್ಮ ಇವಾಗ ಬೇರೆ ಕಾಲೇಜಲ್ಲಿ ಏನು ಗತ್ತಾ ಪ್ರೈವೇಟ್ ಕಾಲೇಜಸ್ ಎಲ್ಲ ಫೈವ್ ಡಿಸ್ಟಿಂ ಐದು ಜನ ಪಾವು ಫೈದ ಇರ್ತಾರಲ್ಲ ಅವ್ರ ಎಲ್ಲನ್ನ ಕರೆಸ ಸ ಅವ್ರನ್ನ ಅವ್ರ ಪೇರೆಂಟ್ಸ್ನ್ನ ಕರೆಸಿ ಎಲ್ಲ ಇದು ಮಾಡ್ತಾರೆ
ಹ್ಮ್್ಮ
ಪವಿತ್ರ ಗೊತ್ತಲ್ವ ನನ್ನ ಫ್ರೆಂಡು
ಹಾ ಹ ಹ
ಕೂರಲ್ಲಿ ಮತ್ತು ಓದಿರೋದು ಪ್ರೈವೇಟ್ ಕಾಲೇಜ್ ಅಲ್ವಾ ಆಕಿಂದು ತರ್ಡ್ ರಾಂಕ್ ಅವ್ರ್ ಕ್ಲಾಸ್ ಅಲ್ಲಿ ಅವರಿಗೆ ಕನ ವಿ ಕಮೆಟ್ ವೆಕೇಶನ್ ಡೇ ದಿನ ಅವ್ರಿಗೆ ಅವ್ರ ಪೇರೆಂಟ್ಸ್ನ್ನ ಕರ್ಸಿ ಅವ್ರಿಗ್ ಒಂಥರ ಸನ್ಮಾನ ಮಾಡ್ತಾರೆ.
ಹ್ಮ್ ನಮ್ ಕಾಲೇಜಲ್ಲ ಹಂಗ ಏನು ಮಾಡಲ್ಲಲ್ಲ ಗೌರ್ಮೆಂಟ್ ಕಾಲೇಜ್ ಇಲ್ಲೇ ಮಾಡ್ಬೇಕಾಗಿರೋದು ಗೋರ್ಮೆಂಟಲ್ಲಿ ಮಾಡಲ್ಲ ಅವ್ರು
ಹೌದಿಲ್ಲ ಅವ್ರ್ದಂಗೆ ಕಾಲೇಜ್ ಫೀಸು ಒನ್ ಇಯರ್ಗೆ ಒಂದ್ ಲ್ಯಾಕ್ ಮತ್ತೆ ಅವ್ರ ಹ್ಮ್ ಇವನ್ ನಾವ್ ನೋಡಿದ್ರೆ ನಮ್ಮ್ ಮಾಷೆಲ ಅಲ್ಲಿ ಹೇಗೆ ಹೆಂಗಂದ್ರೆ ನಾವು ಅಷ್ಟ ಇಲ್ಫಿಝೋರ್ ಅಡ್ವಾನ್ಸು ಸಿಕ್ಸ್ ತೌಸಂಡು ಟೆನ್ ತೌಸಂಡ್ ಕೊಡೋಕ್ಕೆ ನಾವು ಇದು ಮಾಡ್ತೀವಿ ಅಲ್ಲೀ ಎಯಿಟಿಕ್ಕೆ
ಹ್ಮ್
ಹಾಸ್ಟೆಲ್ ಫೀಸ್ ಏಯ್ಟಿಕೆ ಅವ್ರ್ದು
ಹೌದತ್ತುು ಒಂದೊಂದ್ ಕಡೆ ಅಂಗಿ ಇವಾಗ ನಾನು ಪಿ ಯು ಕಾಲೇಜ ಅಲ್ಲಿ ಇದಿದ್ದೆ ಅಲ್ವಾ ಪಿ ಪಿಯು ಕಾಲೇಜ್ ಹಾಸ್ಟೆಲ್ಲೂ ಅಷ್ಟೇ ಇತ್ತು ಹಸ್ಟೆಲ್ ಇವಾಗ ಒನ್ ಲ್ಯಾಕ್ ಅಂತೆೆ ಅಷ್ಟು ತೇಜು
ಎಲ್ಲ ಹಂಗೆ ಇರುತ್ತೆ
ಪ್ರೈವೇಟ್ ಕಾಲೇಜಸ್ ಅಲ್ವಾ ಅದಕ್ಕೆ ಅಷ್ಟಿರುತ್ತೆ
ಹೌದು ಹೌದು ಅದಕ್ಕೋಸ್ಕರನೇ
ೇ ರೋ ಬೀಟ್ ಜಾಯಿನ್ ಆಗ್ತಲಂತ
ಹಾ ಏನ್ ಮಾಡ್ತಿದ್ದಾಳೆ
ಇವಾಗ್ ಮನೇಲ್ಲೇ ಇದ್ದಾಳೆ ಸದ್ಯಕ್ಕೆ ವರ್ಕ್ ಮಾಡ್ತಾ ಇದ್ಲು ವರ್ಕ್ ಫ್ರಮ್ ಹೋಮ್ ಯಾವ್ದೋ ಡಿ ಪಿ ಹಓದು ಆ ಇವಾಗ ಕಿಕ್ ಮಾಡಿದಲ್ಲ ಹ
ಓಕೆ ಹೌದಾ
ಹ ಅಪ್ಲೈ ಮಾಡ್ತೀನವಿ ಕಳ್ಳಾಪುರಲ್ಲಿ ಬೆಂ್ಗಳೂರಲ್ಲಿ ಹಾ ನಾನೇನನ್ನ ಬದ ಬಲೆ ಮಾಡಿದ್ರೆ ಚಂಗೂ ಬಲ್ಲಿಿ ಅವಳು ಅಪ್ಲೈ ಮಾತಾಡಂತ ಇಲ್ಲ ಅಂದ್ರೆ ಅಲ್ಲ ನಾನು ದೆ ಮಾಡುತ್ತೆ ಜೊತೆಗಿರ್ ತಿನ್ನಲ್ವಾ ಅದಕ್ಕೆ ಅಪ್ಲೈ ಮಾಡಿದೆ ಅಂತೆ ಅಂ ಅಂಅಃ ಇಲ್ಲಾಂದ್ರೆ ನೋಡುತ್ತಿದ್ದೆ ವನ್ನೇಪ್
ಓಕೆ ಓಕೆ
ಅದಕ್ಕೆ ನಾನ ಎಲ್ಲ ಮಾಡಿಲ್ಲಾ ಅಂತಂದೆ ಹಂಗಾದ್ರೆ ಚಿಕ್ಕಬಳ್ಳಾಪುರಲ್ಲೇ ಮಾಡ್ತೀನಿ ಬಿಡು ತಿಳ್ಕೊ ಅಂತ ಹೇಳ್ದೃ ಸರಿ ಮಮ್ಮಿ ಎಲ್ಲಿ ಫ್ರೀ ಸೀಗುತೇ ಅಲ್ಲಿ ಮಾಡು ಅಂತ ಹೇಳ್ದೆ
ಅಷ್ಟೇ ಕೆರೈವಾ ಮಾಡಿದ್ಲಾ ಫೋನ್ ರೇವತಿ
ಇಲ್ಲ ಸು ಅದೇ ನಿನ್ನೆ ಹೇಳಿದ್ದಲ್ಲ ಕಾಲೇ ಮಾಡ್ಲಿಲ್ಲ ಹ ಇದು ಕಳ್ಸಿದ್ರಲ್ಲ ಏನ್ ಅವರದು
ಏನು
ಅಭಿ ಅಣ್ಣಾವ್ರದು ಫೋಟೋ ಕಳ್ಸತ್ತಲ್ಲಾ ಮೆಸೇಜ್ ಮಾಡಿತ್ತು
ಓಕೆ ಓಕೆ ಊಟ ಏನ್ ತಿಂದೆ
ಹಾ ಚಪಾತಿ ಕ್ಯಾರೆಟ್ ಪಲ್ಯ ಅನ್ನ ಸಾಂಬಾರ್ಸ ನಿಮ್ಮದು ಆಯ್ತಾ ಏನಾಗಬೇಕಿತ್ತು
ಹ್ಹ ಹ್ ಬರಲ್ಲ ಹೆಂಗ್ ಬೇಕಂಗ್ ಮಾಡಿ ಹೇ ನಾವುವೇ ಸುಮ್ನೆ ಟ್ರೈ ಚಪಾತಿ ಮತ್ತ ಮತ್ ಬೆಂಡೆಕಾಯಿ ಪಲ್ಯ ಅನ್ನ ಸಾಂಬಾರ್
ಹೌದಾ ಹಾ ನಿಮ್ ನಿಮ್ಮ ಕಡೆಯಲ್ಲ ಗೋರ್ಮೆಂಟ್ ಎಕ್ಸಾಮ್ ಪಿಯುಸಿ ಚೆನ್ನಾಗ್ ಪ್ರಿಪೇರ್ ಆಗ್ತಿದ್ರಪ್ಪ
ಹೇ ಹೇ ಫುಲ್ಲು ಅವರೇ ಇರೋದು ತೇಜು ಅರ್ಧ ಈ ಎಷ್ಟು ಜನ ಗೌರ್ಮೆಂಟ್ ಎಕ್ಸಾಮ್ ಬರೀತಾರಲ್ಲ ಅದ್ರಾಗ ಅರ್ಧ,, ಅರ್ಧಕರ್ಧ ನಮೋರೆ ಅರ್ಧಕ್ ಕರೆದಲ್ಲ ಹಂಡ್ರೆಡ್ ಪರ್ಸೆಂಟೇಜ್ಲ ವನ್ ಸಿಕ್ಸ್ ಪರ್ಸೆಂಟೇಜ್ ಎಲ್ಲ ನಮ್ನಾರ್ಥ್ ಕರ್ನಾಟಕ
ನ ಸಿಸ್ಟಿ ಪರ್ಸೆಂಟ್ ಎಲ್ಲನ ಹೋಗ್ಲಿ ಎಯಿಟಿ ಪರ್ಸೆಂಟ್
ಹ ಇಲ್ಲಿ ವಿಜಯನಗರದಲ್ಲಿ ಆಫ್ ಆಫ್ ತುಂಬಿ ಇರೋದೆಲ್ಲಾ ನಮ್ಮವ್ರೇ
ಹೌದು
ನೀನ್ ಒಂದ್ಸಲ ಭಾ ತೇಜು ಅವಾಗ ಗೊತ್ತಾಗ್ಬಿಡುತ್ತೆ ಹೆಂಗಿದೆ ವಿಜಯನಗರ ಅಂತ ಗೊತ್ತಾಗುತ್ತೆ
ಹ್ಮ್್ಮ ್ರ ಹ ಸ ಬಾಯ್ ಬಾಯ್ ಅಯ್ಯೋ
ಹ್ಮ ಬಾಯ್ ಹ್ಮ್ಮ್